ಹಲೋ ಸರ್ ಏನ್ ನಡ್ಸಿರಿ ಸರ್ ಹಲೋ
ಹಲೋ
ಹಾ ಸರ್ ಏನ್ ವಿಷರಿ ಸರ್ ಎಲ್ಲ ಆರಾಮಲ್ಲಿ ಸರ್ ನಿಮ್ಗೆ
ಹ ಸರ್ ನಮ್ಗು ಎಲ್ಲ ಆರಾಮ ಸರ್ ಮತ್ತೆ ಸಮಾಚಾರ ಸರ್ ಮತ್ತೆ ಮಗು ಯಾವ್ದ ಹುಟ್ತು ಸರ್ ನಿಮ್ಗೆ
ನಮ್ದ ಆತ ಸರ್ ಇನ್ನ ಮದ್ವೆ ಇಲ್
ಮ ಮೊನ್ನೆ ಕುಭಸ ಇತ್ತು ಅಂದ್ರಲ್ಲ ಸರ್ ಮತ್ತ ನೀವ
ನಾವು ಅಕ್ಷಯ್ ಕುಮಾರ್ ಅಣ್ಣಪ್ಪ ಜನಗಂಡಿ ಅವರು ಫ್ರೆಂಡ್ಸ್ರ ಸರ್
ಹೌದನ
ಸರ ಅದ್ಕೆ ಅವರು ಅಕ್ಷಯ್ ಕುಮಾರ ಅಕ್ಷಯ್ ಕುಮಾರ್ ಅಣ್ಣಪ್ಪ ಜನಗಂಡಿ ಅವರು ಈಗಾಗಲೆ ಎರಡ ಎಕರೆ ಹೊಲ ಮಾರಿದರ್ ಸರ್ ಅವರು ಇನ್ನ ಎರಡು ಎಕರೆ ಹೊಲ ಮಾರ್ತಿನಿ ಅಂತ ಕುಂತಿದಾರ್ ಸರ್ ಅವರಿಗೆ ಸ್ವಲ್ಪ ಪರಿಹಾರವಾಗಿ ಏನಾದ್ರು ಸ್ವಲ್ಪ ಹೇಳ್ಯರ ತಿಳಿಸಿ ಹೇಳ್ತಿರಿ ಸರ್ ನೀವೇನಾದ್ರು.
ಹಾ ಸರ ಹೇಳ್ತವಿ ತಗೊರೀ ಸ
ಪಾಪ ಅವ್ನು ಯಾಡೆಕರೆ ಇರೂದ ಐದ ಎಕರೆ ಹೊಲ ಸರ್ ಈಗ ಯಾಡೆಕರೆ ಮಾರಿರೋದು ಆಲ್ರೆಡಿ ಇನ್ನ ಯಾಡೆ ಕ್ರೆ ಮಾರಾಟಕ್ಕಚ್ಬಿಟ್ಟಿದಾನ್ ಸರ್ ಒಂದ್ ಎಕರೆ ಉಳ್ದಿದೆ ಸರ್ ಅದಕ್ಕೆ ಅಯ್ಯಾಲನಿಗೆ ಮೂರು ಮಕ್ಳು ಸರ್ ಮೂರು ಮಕ್ಕಳದಲ್ಲಿ ಮೂರು ಒಂದ್ ಎಕರೆ ಬರ್ಬೇಕಲ್ಲ ಕ ದಿಕ್ಕೆ ಹೇಳ್ಬಿಡ್ ಸರ್ ಅವ್ನ್ಗೇ ಸರ್ ಹಾ ಸರ್ ಮತ್ತೆ ಸರ್ ಮತ್ತೆ ಹೇಳ್ಬೇಕು ಸರ್ ಎಲ್ಲ ನಿಮ್ ಕಡೆ ಎಲ್ಲ ಈಗೆಲ್ಲಾ ನಿಮ್ಮ ತಮ್ಮ ಏನ್ ಮಾಡ್ತಿದಾರೆ ಸರ್. ನಿಮ್ ತಮ್ಮ ಏನ್ ಮಾಡಿದ ಮಲ್ಕಿದಾನ ಸರ್ ಮಲ್ಗಿದಾನ ಸರ್ ಇನ್ನ.
ಮನೆಗೆ ಹೋಗಿದ್ದಾರೆ ಮನೆಗೆ.
ಮನೇಲಿದ್ದಾರ ಸರ್ ಈ ಮಲ್ಕೊಂಡಿರ್ಬೇಕು ಸರ್ ಅವ್ರು ಇನ್ನ ಇನ್ನತ್ರ ಮಲ್ಕೊಂಡಿರ್ಬೇಕು ಅವ್ರು
ಹಾ ಇಲ್ಲ ಸರ್ ಎದ್ದಿದ್ದಾರೆ ಮನಿಗೆ ಹೋಗಿದ್ದಾರೆ.
ಹೌದಾ ಸರ್ ಅವ್ರ ಎದ್ಮೇಲಾ ಪೋನ್ ಹಚ್ಚ್ರಿ ಸರ್ ಅವ ಎಲ್ಲ ಸ್ವಲ್ಪ ಮಾತಾಡ್ಬೇಕ್ ಸರ್.
ಹೌ ಸರ್
ಮತ್ತೆ ಸಮಾಚಾರ ಸರ್.
ಮತ್ತೇನಿಲ್ಲ ಸರ್ ನಿಮ್ದು. ಮಳೆ ಅಂತು ಏನು ಇಲ್ಲ ಸರ್ ಬೆಳೆ ಅಂತ್ರು ಏನು ಹಾಕಿಲ್ಲ ಸರ್ ನಾವು.
ಗೊಂಜಾಳ ಹಾಕಿದ್ರಿ ಅಂತ ಕೇಳ್ಪಟ್ಟಿದ್ನಿ ಸರ್ ನಾನು.
ಅದೇನು ನಾಟೀನೇ ಆಗಿಲ್ಲ ಸರ್ ಏನು ಮಾಡ್ಲಿಕ್ಕೆ ಬರುದಿಲ್ಲ.
ತ್ತೇಕೆ ಅಲ್ಲದು ಅಕ್ಷಮ್ಯ ಅಪರಾಧ ಅಕ್ಕತ್ ಸರ್ ಅದು ಸರ್ ಹೌದೌದು ಸರ್ ನೀವ ಏನಾದ್ರು ಮತ್ತೆ ನೆಲಗುದ್ದಿ ನೀರಾದ್ರು ತಗದ ಬಿಡ್ಬೇಕಲ್ಲ ಸರ್ ಅದಕ್ಕೇನಾದ್ರು.
ಹಾ ಸರ್
ಅದಕ್ಕ ನೀರ್ ಬಿಡ್ಬೇಕಲ್ ಸರ್ ಗೊಂಜಾಳಕ್ಕ ಎಲ್ಲ ಬೆಳತಿತ್ ಸರ್ ಅದು.
ನೀರ್ ಇರ್ಲೇ ಇಲ್ಲ ಸರ್ ನಮ್ದು ಬೋರ್ವೆಲು ಇಲ್ಲ ಅವೆಲ್ ಬಾವಿನೂ ಇಲ್ಲ ಸರ್. .
ಹೌದು ಸರ್ ನಿಮಗೆ ಅಜು ಜೀಬಿ ಅವರು ಗೊತ್ತಾ ಸರ್.
ಹಾ ನಮ್ಮ ಕಾಕನ ಮಗಳಿ ರಿ ಅವರು.
ಸರ್ ಅವರು ಬಾಳ ತುಂಬಾ ಊರಲ್ಲಿ ತುಂಬಾ ಫೇಮಸ್ ಆಗಿಬಿಟ್ಟರ ಸರ್ ಇತ್ತೀಚೆಗೆ ಅಂತು ಸರ್ ಅವ್ರು.
ಹೌದ್ ಸರ್ ಅವರೆಲ್ಲ ಲೂಡೋ ನು ಆಡ್ತಾ ಇದಾರೆ ಸರ್.
ಹೌದ ಸರ್ ಲೋಡೋದಲ್ಲಿ ಸಾಕಷ್ಟು ದುಡ್ಡು ಮಾಡಿದ್ದಾರೆ ಅಂದ್ರೆ.
ಹಾ ಸರ್ ಲೋಡೋ ಅಂದ್ರು ನಾವು. ಸರ್ ಎಲ್ಲ ಕೂಡಿ ಹತ್ತ ರೂಪಾಯಿ ಇಪ್ಪತ್ತ ರೂಪಾಯಿ ಅಷ್ಟೇ ಬರ್ತೈತಿ.
ನಾನ್ ಕೇಳಳ್ ಪಟ್ಟಿರ ಪ್ರಕಾರ ಅವರ ಲೂಡೋ ಆಡಿನೇ ಮನಿ ಕಟ್ಸಿದರ ಅಂತ ಹೇಳಿದರ ಸರ್ ಅವರು.
ಸರ್ ಇದು ಆತಮ್ಯ ಅಪರಾಧ ಸರ್ ಅವರು ದುಡ ದು ಎಲ್ಲಾ ದ್ರಾಕ್ಷಿ ಮನಕದು ತಿಂದಾರಿ ಸರ್.
ಹೌದು ಸರ್ ಹೌದು ಅದು ಅದ್ಲು ಬರಬರಿ ಸರ್ ಅವ್ರ ಒಂದ್ ರಾಂಕ್ ಕಿಗ್ ಇಂತಿಸ್ಟ್. ರೊಕ್ಕ ಮಾಡಿ ಎಲ್ಲ ಮನಕ್ ತಿಕ್ಕಿ ಎಲ್ಲ ರೊಕ್ಕ ಬಾಳ ಮಾಡಿದಿದ್ದಾರೆ ಸರ್ ಅವರೆಲ್ಲ ಅದರಿಂದ ಮನಿ ಕಟ್ಟಿರಬಹುದ ಸರ್.
ಹೌದ ಸರ್ ಮತ್ತ ನಿಮ್ದು ಸರ್ ಮನೆ ಬಗ್ಗೆ ಎಲ್ಲಿಗೆ ಬಂತು.
ನಮ್ದು ಮನೆ ನಮ ನಮ್ದು ಮನೆ ಅಷ್ಟೇ ನಿಂತುಬಿಟ್ಟಿತ್ತು. ಸರ್ ಯಾಕಂದ್ರ ನಮ್ಮ ಹತ್ರ ದುಡ್ಡು ಇಲ್ಲ ಸರ್ ದುಡ್ಡ ಇದ್ದರೆ ನಿಮ್ಮ ಹತ್ರ ಇದ್ರ ಕೊಟ್ಟ ಬಿಡಿ ಸರ್ ನಾವು ಕಟ್ಟ ಬಿಡ್ತೀವಿ ಸರ್.
ಹೌದು ಸರ್ ಎಲ್ಲೇನ ಇದಿದ್ದಿಲ್ಲ ಸರ್ ಮನಿ.
ನಮ್ಮ್ ಮನೆ ಈಗ ನೆಂಟಲ್ಕ್ ಬಂದ ನಿಂತ ಬಿಟ್ಟೈತಿ ಸರ್ ನಮ್.
ನೆಂಟಲ್ಲ ಅಂದ್ರೆ ಅದು ಸಜ್ಯ ಅಲ್ಲ ಸರ್ ರೊಡ್ ಅದು ಹಾಕಿರ್ತಾರೆ ಸರ್ ಅದು.
ಹಾ ಉದ್ದುದ ಅಂದ ರೊಡ್ ಹಾಕ್ತಾರಲ್ಲ ಸರ್ ಅವ ಅಲ್ಲ ಸರ್.
ಎಏ ಚನ್ನ ಮಾಡ್ತಾರೆ ಸರ್ ಅದ್ರೊಳಗೆ.
ಹಾಕ್ತರಲ್ಲ ಸರ್.
ಐದ ಎಲ್ಲೋ ಮೆಲ್ಲ ಬಾಳ ಕಮ್ಮಿ ಆಯ್ತು ಸರ್ ಮತ್ತೆ ಸಜ ಎಲ್ಲ ಒಳ್ಳೆ ನೆಲ ಕಪ್ಪಳಿಸಿ ಬಿಡ್ತದೆ.
ಏನ್ ಮಾಡ್ ಸರ್ ಬಿಡುನು ಸರ್ ನಾವೆಲ್ಲ ಸ್ವಪ ಸ್ವಲ್ಪ ಹಾಕಿ ಮಾಡ್ಬೇಕ ಅಲ್ಲ ಸರ್ ನಿಮ್ ಹಂಗ್ ಹೆಂಗ್ ಸರ್. ನಿಮ್ಮ್ ಮನೆಯಲ್ಲಿ ಮೂರ್ ಜನ ಗೌರ್ಮೆಂಟ್ ನೌಕರಿ ಇದಾರ ಸರ್ ನೀವು ಒಬ್ರು ಪ್ರೈವೇಟ್ ನೌಕರಿ ಅವರ ಸರ್. ನಿಮ್ಮಂಗ್ ಹ್ಯಾಂಗ್ ಆಗತೈತಿ ಹೇಳಿ ಸರ್ ನಿಮ್ ಮನಲಿ ಮೂರ್ ಜನ ಗೌರ್ಮೆಂಟ್ ನೌಕರಿ ಇರ್ತಾರ್ ನಾವ ಒಬ್ಬರ ರಿನಾ ಒಬ್ರ ಪ್ರೈವೇಟ್. ಅಲ್ಲ ನಿಮಂಗ.
ಸರ್ ಗೋರ್ಮೆಂಟ್ ನೌಕ್ರಿ ಪ್ರವಟ್ ನೋರ್ದಾ ಹೆಚ್ಚ ಇನ್ಕಮ್ ಇರ್ತದ ಸರ್ ಗರ್ಮೆಂಟ್ ಆದ್ರ ಒಂದ ಹತ್ತ ಹದಿನೈದ ಸಾವಿರ ಸ್ಯಾಲರಿ ಬರತ. ಸರ್ ಪ್ರೈವೇಟ್ ಆದ್ರ ನೀವು ಎಷ್ಟು ಇನ್ಕಮ್ ಮಾಡ್ತರ ಅಷ್ಟ ಮೇಲೆ ಬರ್ತಲ್ಲ ಸರ್.
ಅದೇ ಪ್ರೈವೇಟ್ ಸರ್ ನೀವು ಪ್ರೈವೇಟ ಇಲ್ ಸರ್ ಮ್ಯಾಗಿಂದ ಏಟ್ ಎಟ್ ತೀರಿ ಸರ್ ಆದ್ರ ಒಳಗ.
ನಮ್ಮದ ಮ್ಯಾಗಿಿನ ಅಂತ ಏನೂ ಸಿಗಲ್ಲ ಸರ್ ಎಲ್ಲಾ ಕೌಂಟರ್ ಬಿಲ್ಲಿಂಗ್ ಇರುತ್ತೆ ಸರ್.
ಹೌದಾ ಸರ್ ಮತ್ತ ಮ್ಯಾಗಿಂದ ಏನ ಮಾಡಿರ ಸಿಗಬಹುದ ಸರ್ ನೀವ್ ಮಾಡ್ರು.
ನಿಮ್ಬದ.
ನಮ್ದೇನ್ ಇಲ್ಲ ಬಿಡಿ ಸರ್ ನಮ್ಮ ಊರ ರೈತರ ನಾವೆಲ್ಲಾ ಹೊಲದಲ್ಲಿ ಬೆಳೆ ಬೆಳೆದ್ರನೆ ಎಲ್ಲಾ ಲಾಭ ಆಗತ್ತೆ. ಅಟ್ಟ ಲಾಭನ ಆಗಲ್ರಿ.
ಮತ್ತೆ ಹೊಲದಲ್ಲಿ ಏನು ಉಳುಮೆ ಮಾಡಿದ್ದೀರಾ.
ಹೊಲದಲ್ಲಿ ನಾವು ಸ್ವಲ್ಪ ಇದು ಹಾಕಿದೀವಿ ಸರ್ ಮೆ. ಕ್ಕಿ ಜೋಳ ಹಾಕಿದ್ದೆವ ಸರ್ ಈಗ. ಮೆಕ್ಕೆಜೋಳ ಹಾಕಿದ್ವ ಸರ್ ಮತ್ತೆ ಇದು ಹಕ್ಕೆವ ಸರ್ ಗಾಂಜಾ ಹಾಕೆವ ಸರ್ ಗಾಂಜಾ. .
ಸರ್ ಆದ ಎಲ್ಲಾ ಅಕಕ್ಷಷಮೆ ಅಪರಾಧ ಬೆಳೆಗಳು.
ನಾವು ಎಲ್ಲ ಪರ್ಮಿಷನ್ ತಗಸ ಬಿಟ್ಟೆ ಹಾಕಿದೇವ ಸರ್ ನಾವ್.
ಬೆಳೆಗಳು ಸರ್ ಇಲ್ಲಿದೆ ಎಲ್ ಕ್ರಾತ.
ಯಾಕಂದ್ರ ಈಗ ನಮ್ಮ ಮುಖ್ಯಮಂತ್ರಿಗಳ ಸರ್ ಡಿ. ಕಿಶಿವ ಕುಮಾರ್ ಅವ್ರ್ರ ನಾವೆಲ್ಲಾ ಪರ್ಮಿಷನ್ ತಗಸಕೊಂಡ ಬಂದು ಎಲ್ಲಾ ಹಾಕಿ.
ಬಿಡದಿ ರಜಿಸ್ಟರ್ ಹೋರಾಟ ಗೊತ್ತಿದೆ.
ಹೌದು ಸರ್ ಏನ್ ಮಾಡುದು ಸರ್ ಅವ ಕುಮಾರ್. ಸ್ವಾಮಿ ದೆಂಗ್ ನನ್ನ ಮಗ ಸರ್ ಅವನು ಬರೇ ಮೂವತ್ತ ಎರಡು ಎಕರೆ ಹೊಲ ಇದೆ ಅಂತ ಓಡ್ ಬಂದ್ ಬಿಟ್ಟಿದ್ದಾನೆ ಸರ್ ಅವನ ಇಲ್ಲಿ. ಇಕ್ಕೆ ಅವನು. ಲಕ್ಷಷಾಮಿ ಅಪರಾಧ ಆಗಿಬಿಟ್ಟಿ ಸರ್ ಅದೆಲ್ಲ ಹಾಗೆ ಅವ್ನ್ ಹೆಂಡ್ತಿ ಅವ್ ಏಳರ್ ನೂರ ಕತ್ಕಗ್ ಬೀತಿದಳೆ ಸರ ಅಲ್ಲಿ ಏನ್ ಮಾಡಕಕ್ಕಾಗಲ್ಲ ಸರ್
ಹಾ ಸರ್ ಮತ್ತೇನಿಲ್ಲ ಸರ್ ಮಾಡ್ತಾ ಇದ್ದೀರಾ ಸರ್
ಎನ್ನಿಲ ಸರ್ ನಾವು ಎಜುಕೇಷನ್ ಕುತ್ಬಿ ಸರ್ ನಮ್ ದೋಸ್ಸ ಅಜಿತ್ ಬಂದಿ ನಿಂತಿದರ ಸರ್ ಅವ್ರ ಮಾತಾಡಕ ಹೋಗಿದೆ ರಿ ಅಜಿತ್ ಅವರು ಅಜಿತ್ ಅವ್ರ ಊರನಲ್ಲಿ ತುಂಬಾ ಹೆಸರು ಮಾಡಿದ ಕೇಳ್ಪಟ್ಟಿದೀನ ಸರ್ ಅದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ ಸಾರ್
ಏನಲ್ಲ ಸರ್ ನಿಮ್ ಊರಲ್ಲಿ ಯಾರ ಕಾರ್ ತಗೊಂಡಿದ್ದಾರೆ ಸರ್ ರಮೇಶ್ ಗನ್ಗಿರ್ ಅವರು ಇದು ಸ್ಟೇಟಸ್ ಹಾಕಿದ್ದಾರೆ ಸರ್, ಕಾರ್ ಯಾವುದು ತೊಗೊಂಡಿದರೆ ಸರ್ ಸುಜುಕಿ ನೆಕಾನ್ ಕ್ಲೇ ಮಾಡೆಲ್
ನಮ್ಮೂಊರಲ್ಲಿ ನಮಗಗೆ ಮಾಹಿತಿ ಇಲ್ಲ ಅ ಸರ್ ಮಾಹಿತಿ ಬಂದ್ರೆ ನಿಮ್ ಖಂಡಿತವಾಗ್ಲಿ ತಿಳಿಸತೇವೆ ಸರ್ ಅದಕ್ಕೆ ಅದೇ ಅಜಿತ್ ಜಿ ಬಿ ಅವರು ತುಂಬಾ ಊರಲ್ಲಿ ಫೇಮಸ್ ಆಗಿ ಬಿಟ್ಟಿದ್ದಾರೆ ಸರ್ ಅದ ಅದ್ರ ಬಗ್ಗ ಮಾಹಿತಿ ಅಜಿತ್ ಜಿ ಬಿ ಅವರು ತುಂಬಾ ಫೇಮಸ್ ಆಗಿಬಿಟ್ಟಿದಿದ್ದಾರೆ ಸರ್ ಊರಲ್ಲಿ
ಊರಲ್ಲಿ ಏನಿಲ್ಲ ಸರ್ ಅವಂದ್ ಏನು ಎಲ್ಲ ತರ ದುಡಿಮೆ ಮಾಡ್ತವನಿ ಅವನು ಸ
ಮತ್ತೆ ಹೇಳ್ಬೇಕು ಸರ್ ನೀವು
ನಮ್ ಕಡೆ ಏನಿಲ್ಲ ಸರ್ ಮಳಿನು ಇಲ್ಲಾ ಬೆಳಿನು ಇಲ್ಲಾ ಗ್ರಾಮಂತರು ಇಗ ಇತರು ಎಲ್ಲ ಸಂಪ ಆಗಿದೇವಿ
ಅವಿನಾಶ್ ಅವಿನಾಶ್ ಪಿ ಎಸ್ ಐ ಅವ್ರ ಏನ್ ಮಾಡ್ತಿದ್ದಾರೆ ಸರ್ ಈಗ
ಅವ್ರ ಪಿಎಸ್ಐ ಸರ್ ಒಂದ್ ರೆಸ್ಟ್ ಹೋಗಿದ್ದಾರೆ ಸರ್ ಒಂದ್ ಐದ್ ನಿಮಿಷ ಮನೆಗೆ
ಹೌದಾ ಸರ್ ಹೌದು ಸರ್ ಹೌದು ಏನ ಅವ್ರು ಏನ ನನ ಕೇಸ ನಿಭಾಯಸ ಸರ್ ಅವ್ರಿಗೆ ಪ್ರಮೋಷನ್ ಸಿಕ್ಕತ್ತಲ್ಲ ಸರ್ ಅವ್ರ ಕಂಗ್ರಾಚುಲೇಷನ್ಸ್ ಹೇಳ್ಬೇಡಿ ಸರ್ ನಮ್ಮ್ ಕಡೆಯಿಂದ
ಆಯ್ತು ಆ ವೆಲ್ಕಮ್ ಸರ್ ಅವ್ರ ಕಡಿಂದ ಅವ್ರ ಪರವಾಗಿ ನಾವು ನಿಮ ವೆಲ್ಕಾಮ್ ಹೇಳ್ತಾ ಇದೀವಿ ಸರ್
ಹೌದ ಸರ್ ಅವ್ರು ಹಂಗೆ ನಂದ ಒಂದರೆಡೂ ಕೆಲ್ಸ ಮಾಡ್ಕೊಡ ಅಂತ ಹೇಳಬಿಡು
ಹಾ ಸರ್ ಹೇಳಿ ಸರ್ ಏನಾದರು
ಅದ್ ಸರ್ ನಮ್ ಹುಡ್ಗನ ಒಂದ್ ಕೇಸ ಆಗಿ ಬಿಟದೇ ಸರ್ ಅಜಿತ್ ಅಂತ ಅದೇನ್ ಸರ್ ಅವ್ನು ಒಂದ್ ಹುಡುಗಿ ಲಪ್ಡಾ ಮಾಡಿಬಿಟಿಡನೆ ಸರ್ ಅದಕ್ಕೆ ಕೇಸ್ ಆಗಬಿಟ್ಟಿದೆ ಎಲ್ಲ ಬಗೆ ಹರಿಸ ಬೇಕಾಗಿದೆ ಸಾರ್ ಈಗ
ಹೌದು ಸರ್
ಅದೇ ಅವ್ನು ಹುಡುಗ ಒಂದು ಕಲ್ಲಿು ಹಟ್ಟಿ ಬಿಟ್ಟಿದ್ದಾನೆ ಸರ್ ಏನ್ ಮಾಡಕ್ಕ ಆಗಲ್ಲ ವಯಸ್ಸು ಮಾಡ್ಯ ಅವ ಕೇಳಿಕ ಅವ ತಮ್ಮ ಕೇಳ್ಬೇಕಲ್ಲ ಸರ್
ಯಾಕೆ ಸರ್ ನಿಮ್ ಧ್ವನಿ ಎಲ್ಲ ಸ್ವಲ್ಪ ಗದಲಲ್ಲಿದ್ದೀರಾ ಸರ್ ನೀವು
ಸರ್ ಏನಲ್ಲ ಸರ್ ಈಗ ಇಲ್ಲೆಲ್ಲಾ ಗುಡಿಯಲ್ಲಿ ಎಲ್ಲಾ ಭಜನಾ ನಡೀತಾ ಇದೆ ಸರ್ ಅದಕ್ಕಾಗಿ ಸ್ವಲ್ಪ ಸ್ವಲ್ಪ ಇದ ಕೇಳ್ತಾ ಇದೆ
ಹೌದಾ ಸರ್ ನೀವು ಭಜ ನೀವುೂ ಭಜನಾ ಪ್ರಿಯರ
ಹಾ ಸರ್ ಭಜನಗಳು ಆರತಿ
ಹಾ ಹಾ ಒಳ್ಳೆ ಹಭ್ಯಾಸ ಒಳ್ಳೆ ಹಭ್ಯಾಸ
ನಿಮ್ ಕಡೆ ಎಲ್ಲ ಜನಪದ ಅದು ಕೇಳ್ತಾರೆ ಸರ್
ಹಾ ನಮ್ ಕಡೆ ಟ್ಯಾಕ್ಟರ್ ಫುಲ್ ಜನಪದ ನಿಮೆ ಜನಪಾದ ಸರ್ ಬರ
ನಮ್ ಕಡೆ ಇಲ್ಲ ಸರ್ ಒನ್ಲಿ ಬಜನಾ ಪದಗಳು
ಜನ್ನರ್ ಸರ್ ಅವ್ರ ಒಂದ ಟ್ರಾಕ್ಟರ್ ಜನಪದ ಹಾಡ ಹಚ್ತಾರ್
ಹೌದ ಸರ ಈಗ ಏನ್ ಮಾಡಕ್ ಬರಲ್ಲಲ್ ಸರ ಹೆಂಗ್ರೀ
ಈಗ ಹೆಂಗ್ ಮಾಡೋದು ಹೇಳಿ ಸರ್
ಮತ್ತ ಊರಲ್ಲ ಎಲ್ಲಾ ಸುದ್ದಿ ಸರ್
ಲ್ಲಿ ನಿನ್ನೆ ನಿನ್ನೆ ಹಂತೂ ಊರಲ್ಲಿ ಸ್ಟ್ರೈಕ್ ನಡಬಿಟ್ಟಿದೆ ಸರ್ ನೀರಿನ ಸಲುವಾಗಿ
ಹೌದ ಸರ್ ನಿಮ್ ಹೊರದೆಲ್ಲ ಪಿ ಎಸ್ ಐ ಎ ಸಿ ಡಿ ಸಿ ಎಲ್ಲ ಬಂದರಂತೆ
ಹೌದ್ ಹೌದು ಸರ್ ಬಂದಿದರ್ ಸರ್ ನಿರ್ನ್ ಸಲುವಾಗಿ ಬಾಳ್ ಸಂಕಷ್ಟ ಇತ್ತು ಸರ್ ಅದಕ್ಕೆ ಪಿ ಎಸ್ ಐ ಎಲ್ಲ ಬಂದು ಸ್ಟ್ರೈಕ್ ಮಾಡಿಬಟ್ಟಾರ್ರ ಸರ್
ಹೌದ
ಹ್ಮ್ ಮತ್ತೆ ಈಗ ನಮ್ಮ್ ರಾಜ್ಯದ ಮುಖ್ಯಮಂತ್ರಿಗಳು ಏನ್ ಮಾಡ್ತಾ ಇದಾರೆ ಸರಿ ಇದಕ್ಕೆಲ್ಲಾ ನೀರಿನ್
ಅದೆಲ್ಲ ಸರ್ ಬಿರಿ ನಮ ನಾಡಿನ ಮುಖ್ಯಮಂತ್ರಿ ಅವ್ರ ಏನ್ ಮಾಡ್ತ ನೀರಿನ ಬಗ್ಗೆ ಕಾಳಜಿ
ಹಾ ಸರ್ ಹಲೋ ಸರ್ ಹಲೋ ಸರ್ ಏನ ದ್ವನಿನೆ ಬರ್ತಾ ಇಲ್ಲ ಸರ್ ನಿಮ್ದ
ನೀರಾವ ಸಚಿವ್ದಾಗ ಎಲ್ಲ ತಂಬ ಕೆಲ್ಸ
ಹಾ ಹೇಳಿ ಸರ್
ಸ್ಯಾಲರಿ ಎಷ್ಟು ಸರ್ ನಿ ಒಂದ
ನಲ್ಲ ಉಂಗಗೆ ಜನಕ್ಕೆ ಒಂದೂರು ಒಂದಿಗೆ ಮೂರ್ ಸಾವಿ ಇಷ್ಟೇ ಬರುತ್ತದೆ
ಹವಾ ಸರ್ ಬಾಳ ಕಮ್ಮಿ ಆಯ್ತಲ್ಲ ಸರ್ ನಿಮ್ದು
ಮತ್ತ ಏನ್ ಮಾಡುತ್ತ ಹಂಗೆ ಹೋಗಿ ಮನಲಿ ಕೊತ್ರೆ ಬೈತಾರೆ ಅದಕ್ಕೆ ಸು್ ಹೋಗಿ ಏನಾದ್ರು ಮಾಡ್ಕೊಂಡ ಅಂತ ಹೇಳಿ
ಲ್ಲ ಅವರು ಕೂಲಿ ಕೆಲ್ಸ ಹೋ ಸರ್ ಕೂಲಿ ಕೆಲ್ಸ ಹೋದ ಅಂತ ಕಾರಣಪಾಯಿ
ಹ ಸರ್
ಹುಲಿ ಕೆಲ್ಸಕ್ಕೆ ಹೋಗ್ಬೇಕಲ್ಲ ಸರ್ಕ್ಕೆ ಸರ್ಕ ಬರ್ತಾರೆ ಒಂದ್ ತಿಂಗಳಿಗೆ
ಸರ್ ಕೂಲಿ ಕೆಲ್ಸ ಎಲ್ಲ ನಮ್ ಕಡೆ ಎಲ್ಲ ಆಗಲ್ಲ ಸರ್ ನಾವು ಆ ತರ ಎಲ್ಲಾ ಮಾಡಿಲ್ಲ ಮತ್ತೆ ಅದ
ಯಾಕೆ ನಿಮ್ ಕಡೆ ಇಲ್ಲಿ ಯಾಕೆ ನಿಮ್ ಕಡೆ ಏನ ನಿಗುದ್ರೆ
ಒಜ್ಜ ಅದು ಇದು ಆಗಲ್ಲ ಸರ್ ನಿಮ್ಮ
ಎಷ್ಟ ಆಗದಿರಿ ಸರ್ ನೀವು ಎಲ್ಲಾ ಹೋಟ್ಲಿ ಬಜ್ಜ ಎಲ್ಲ ಆುದ
ನಾವೆಲ್ಲ ಆತರ ಮದಿಂದ ಲ್ಲ ಮಾಡಕೊಂಡ
ಅದೇ ಮಾಡ್ಕೊಬೇಕ ಸರ್ ಎಲ್ಲ ನೀವೆಲ್ಲಾ ತಪ್ಪಾಗತರಂಗಗೆಲ್ಲ ನವು
ಸಾವೆ ಬಂಗಲೆ ಅವರು
ಅವ್ರು ಏನ್ ಬಿಡಿ ಸರ್ ಅವ್ರು ನಮ್ಮ ಅಕ್ಷಿಕ್ ಸುಮಾರು ಎನ್ನಪ್ಪತ್ತತ್ನ್ನ ಗಂ ವೈ ಸರ್ ಅವ್ರಲ್ಲಬ್ ಬ
ಹ ಹಿಂಗೆಲ್ಲ ಇದು ಮಾಡ್ಕೊತಾವ ಬೇಡ ನಿಮ ವಯಸ್ಸ ಎಲ್ಲ ಮತ್ತೊವರಿಗೆಲ್ಲ ಬಿಟ್ ಕೊೊಟ್ರಿ ಹಂಗೆ ಸರ್ ನಾಳೆ ಹಂಗೆ ಕಶನಾಡಲ್ಲಿ ಬಿಟ್ಕ ಕೊಡ್ತೀರಾ. ಹೆಂಗಸರ್ ನೀವು ಹ ಹೆಯಾಂಗ ಕಸ ನೀವು